ಸಾಕ್ ಬಂದಿದ್ದು ಅದ ಗೊಬ್ಬರ ಸಹಿತ ಸಿ ತಿರುಗಡೆ ತಿರುಗಾಡೆ ಸಾಕೈತಿ ಇಲ್ಲಿ ದೇವದುರ್ಗದ್ಯಗ. ಹ್ಮ ನಾನ ಇದು ಮನ ಪುಟ್ಟ ಪಾಸು ಆಸ್ಪೆಕ್
ಹ್ಮ ಮತ್ತೆ ನಮ್ಮ ಎಣ್ಣ ತಗೊ ಬರ್ತ ಹಂಗೆ ರೊಕ್ಕ ಆಗ್ತ ನನ್ ಸಿಗೋಲ್ತ ಎಣ್ಣ ಯಾವತ್ತು ತಗೊ ಬರ್ತಣ್ಣಿ
ಏ ಚಲೋ ಅದೋ ದ ಮತ್ ಫಸ್ಟನೆದ್ ಹಿಡಿತಾರ ಈ ಫಸ್ಟ್ ಗೊಬ್ಬರ ಕೊಟ್ ಕಲ್ಸ ಕೊಡ್ತಾರಲ್ಲ ಹಿರೆ ಡಿ ಎ ಪಿ ಕೊಟ್ಟ ತಕ್ಷಣ ಆಯ್ತು ಇದೆ ಮನ ಪುಟ್ಟ ಪಸು ಹಸ್ಪೆಟ್ ಪುಡಿನೇ ಉಡಿತಾರ
ಗೊಬ್ಬರ ಹಾಕಿದಪ್ಪ ನಾನು ಒಂದ್ಸಲ
ಹ್ಮ್
ಅದು ಮಳೆಗಿ ಮಳೆ ಇದ್ದಿದಿಲ್ಲಲ್ಲ ಹಂಗಾಗಿ ಅವು ಫುಲ್ಲು ಸೋಸಕತ್ತಿದ್ವು ಹತ್ತಿಗಳ ಹಂಗಾಗಿಸಿಂದ ಹತ್ತಿ ಗಿಡಗಳ ನಾ ಏನ್ ಮಾಡಿದೆ ಹೆಂಗ ಮತ್ತ ಮಳಿ ಬಂತಲ್ಲ ಗೊಬ್ಬ್ರ ಕೊಟ್ಬಿಟ್ಟೆ ನಾನು ಗೊಬ್ಬ್ರ ತಂದೆ ನಾನು ಒಂದ ಹತ್ತು ಚೀಲ ತಂದ್ಗಸ ಗೊಬ್ರರ ಕೊಟ್ಟೆ ಅದು.
ಹ್ಮ್
ಹಾ ಗೊಬ್ಬ್ರ ಕೊಟ್ಟಿಗಲ್ಸಿನಿ ಈಗ ಎಣ್ಣೆ ಒನ್ ಇನ್ನು ತಗೊಬಂದ್ನಿ ಆಯ್ತಾ ಎಣ್ಣೆ ಒಂದ್ ಹೋಡಿಬೇಕ್ ನೊಡಿಲ್ಲಿ
ಹಾ
ಹ್ಮ ಹೌದಾನ ಹ್ಮ ಹ್ಮ್ ಇಲ್ಲ ಅದು ನಾನೇ ಎಷ್ಟ ಎಕ್ರ ಐತ ನಿಂದ
ಹಾ ಹ್ಮ್
ಹ ಎಂಟ ಎಕ್ರೆ ಇತ್ತಂದ್ರ ಒಂದ್ ಕೆಜಿ ಹೂ ಎರಡ್ ಹಸ್ಪೆಟ್ ಪುಡಿ ತಗ. ಮನ ಅಂದ್ರೆ ಒಂದು ಒಂದ್ ಲೀಟರ್ ಮನ ತಗೊಬಿಡು ಹಾ ಮನ ಪುಟ್ಟ ಪಸ್ ಅಂತ ಎಣ್ಣಿ ಬರ್ತದ ಒಂದ್ ಲೀಟರ್ ಹಸ್ಪಕ್ ಪುಡಿ ಅಂತ ಮತ್ತ ಒಂದ ಒಂದ್ ಕೆಜಿ ಎಡ್ ತಗ ಊಸ್ ಬಿಡಿಯೋದು ಹ ಎರಡು ಬರ್ತವು ಅದಂತಗ ಅದಂತಗ ಆಯ್ತಾ ಅತ್ತ ತಗಂದ ಗಸಂದ ಈಗ ಏನ್ ಮಾಡ್ಬೇಕು ನೀನು ಇನ್ನೊಂದ ಇನ್ನೊಂದ ಅದ ಇದು ಕೊಡ್ತಾರ ಅದ ಗಿಡ ಬೆಳೆಕ ಒಂ ದ ಇದು ಕೊಡ್ತಾರಪ್ಪ ಅದು ಸಣ್ಣ ಒಂದು ಅವೇನ್ ತ ಅಂತರ ನೋಡ ಅವು ತುಬ್ ಗಳ ಕೊಡ್ತಾರ ಅವು ಆತ್ತ ತಗೋ ಆತ್ ತಗೊಂಡ್ ಏನ್ ಮಾಡ್ತಿ ಸೀದಾ ಏನು ಇನ್ನೆಲೆ ಒಡೀಬೇಕ ಎಣ್ಣೆ ಎ ನಿಂದ್ ಹೆಂಗ ಎನಪ್ಪಾ ನೀನ್ ಹೊಲಕ್ಕನ ನಾನು ಹೋಗಿಲ್ಲ ಬರೇ ನನ್ ಹೊಲ ನೋಡಲ್ಲ ಆಗಿನ ನಾನ
ಇಲ್ಲ ನಾನು ಇದ ಸ್ವಲ್ಪ ಅದ ಎಣ್ಣಿ ಪಸ್ಟಿಗ ಹೊಡ್ದಲ್ಲ ಅದಕ್ಕೆ ಕೇಳ್ದೆ ನಾ ಅದ ಎಣ್ಣಿ ಓಡಡಿಲ್ಲ ವಂದ್ಸಾರ ನಾ
ಮಳಿ ಬಂತು ರ ಗೊಬ್ಬರ ಕೊಟ್ರ ಪಾಡ ನೋಡ ಫಸ್ಟ್ ಇನ ಎಣ್ಣಹೋಡಿಕ ಅಂತ ಯಾಕೇಳ ಫಸ್ಟ್ ನದ ಇರ್ತದ ಅಲ್ಲಿ ಈಗ ಇನ್ನ ಆ ಎಳಿದ ಇರ್ತದ ಆಯ್ತು ಗೊಬ್ಬರ ಕೊಟ್ಟದ ತಕ್ಷಣ ಬೆಳೀತದ ಈಗೇನ ರೋಗ ಇರಲ್ಲ ಬಾಳ
ಆ ಮತ್ತ ಅದಿಕ್ಕ ಈಗ ಮಳವಿ ಸ್ವಲ್ಪ ಹನಿ ಊದಿರ್ತ ಅಂದ್ರ ಇಟ ಉಗ್ಗಿ ಬಿಟ್ರ ಆಯತ್ ಉಗ್ಗಿ ಇಲ್ಲ ಅಂದ್ರ ಏನ್ ಮಾಡ ಟ್ಯಾಕ್ಟರ್ ಲ ಲ್ಯಾನನಲ್ಲಿ ಎತ್ತಿಲ್ಲ ಬಿಚ್ ಬಿಟ್ರೈತೆ ಅಂತ ಮಾಡ್ನಿ ಬಿ
ಹೌದ ನಮ್ಮ ಮನ್ಯಗ್ ನಂದ್ರ ಹೋಗಪ್ಪಾ ಪಟ್ನ ಹೋಗ ಎಣ್ಣ ತಂಬ ಅದು ಎಲ್ಲ ಸೋಸಕತ್ ಬಿಟ್ಟವ ಎಣ್ಣ ನೋಡಿ ಗೊಬ್ರ ಗೊಬ್ರ ಕೊಟ್ಟನ ಮನೀನೆ ಕೊಟ್ಟವ ಗೊಬ್ರ ಯಾಡ ದಿನ ಆಯತ ಕೊಟ್ಟಗಸಿಂದ ಆಚ ಎಣ್ಣಿ ಒಂದ್ಸಲ ಹೊಡದ್ರ ಒಂದ್ಸಲ ಗೊಬ್ಬರ ಒಂದಸಲ ಎಣ್ಣ ಬರಬರ ಆಗ್ತದ ಆಯ್ತದ ಬ ಏನ್ ಅದು ಅ ಮನಿ ಕೊಟ್ಟವಲ್ಲಾ ಇನ ಕರಿಗಿಲ್ಲ ಅದ ಅಷ್ಟ ಏನ ಕಣ್ ಊದಿ ಅದ ಇದು ಇರ ಕರತದ ಇದು ಡಿ ಎಫ ಕರಕ್ ಇದ ಹದ್ನೈದು ನಲವತ್ತೈದ ದಿನ ಕೆಲಸ ಮಾಡ್ತ. ಅಂತ್ದ
ಹ್ನ ಮತ್ತ ಹಂಗ ಎ ಕರಗಲ್ಲ ಜಲ್ದಿ ಹೆಂಗ ಕರಘಟದ ಹ್ಞಾ ಇಲ್ಲಾ ಕರಗಲ್ಲ ಅದಿಕ್ಕೆ ದೇವತಕ್ ಬಂದ ದೆ ಇನ ಈಗ ತಿರಗ್ಯಾಡಿ ತಿರಗಾಡ ಸಾಕ ಕೈ ತಪ್ಪ ಎಣ್ಣಿಗ ಅವನೌನ ಒಂದ ಅದ ಮನ ಪುಟ್ಟಸ ಪಾಸಕರ ಆಸ್ಪಾಟ್ ಪುಡಿ ಸಿಕ್ಕಲ್ಲ ಆಸ್ಪಾಟ್ ಪುಡಿ ಸಿಕ್ಕರ ಬುಸ್ಸಿನ ಪುಡಿ ಸಿಗಲ್ಲ.
ಹ್ಮ.
ಹಾ ಅದಕ್ಕೆ ಸೀದನ್ ಮಾಡದೆ ಅದ ಟಾಕೀಸ್ ಬಗಲ ಗೃಹ ಮರ ಇದಲ ಇಲ್ಲಿ ಹ ಅಲ್ಲಿಗು ಕಡಿಗಲ್ಲಗ ಹೋದೆ ಅಲ್ಲಿಗ ಹೆಂಗನ ಇತ್ತ ಅದು. ಅದನ್ನ ಲಾಸ್ಟ್ ಅದ ಪುಡಿ ಅಸ್ಪೆಟ್ ಪುಡಿ ಎಡೆದು ಏ ಇಲ್ಲಿಲ್ಲ ಸೀದ ಏನ್ ಮಾಡ್ತೀ ನೀನು ಇದು ಶಾಪ್ ಪುರ್ ಕ ಹೋಗ್ಬಿಡಪ್ಪ ಆ ದೇದ್ರದಾಗ ಗೊಬ್ಬರ ಸ್ಯಾಟಿ ಅದ ಎಣ್ಣದ ಸ್ಯಾ ದದ ಕೇಳ್ಬಡ ಬರೇ ಬೀಜಟ್ಟಗ ಹೋತಾರ ಮಕ್ಳ ಅಂಗಡ್ಯಾಗ ಯಾವು
ಅಷ್ಟೇ ಮಾಡಕಣ ಮತ್ತ ಯಾರದಾಗೋರ ಕೊಡ್ಬೇಕತ್ ನಾನ
ತ ಈಗ ಏನಿದ್ರು ಏ ಏನಿಲ್ಲಾ ನಾನ್ ಅದೇ ಹೇಳಿತನಲ್ಲ ಈಗ ನಿನಗ ಅವ್ರು ನಂಗ ಹೇತರ ಇವ್ರ ಹಿಂಗ ಹೇತಾರ ನೋಡಪ್ಪಾ ಎ ಫಸ್ಟ್ ಗೊಬ್ಬ್ರ ಕೂಡ ಅಂತ ಒಬ್ರ ಅಂತಾರ ಗೊಬ್ಬರ ಏ ಮಳಿ ಬರಲ್ ತಡಿ ಅಂತ ಹೇಳ್ತಾರ ಎ ಈಗ ಇನ ಮುಂಕಟ್ಟ ಊರಿರಿ ಇನ್ನ ಕೊಟ್ಟಿಲ್ಲ ಅಂತ ಒಬ್ಬರ ಅಂತಾರ ಎ ಇನಾ ಅಟ ತಡ ನೀನ್ಯಾಕ್ ಗಡಿ ಬಿಡಿ ಮಾಡ್ತಾನಂತ ಒಬ್ಬನ ಅಂತಾನ ಏನ್ ತಲಿ ಕೆಡಸ್ಕೊಬೇಡ. ನೀನಗ ಹಂಗ ಅದೇ ಮಳಿ ಬರಾನ ಗೊಬ್ಬರ ಹಾಕಿಬಿಡ. ಗೊಬ್ಬರ ಹಾಕಿ ಏನ್ ಮಾಡ್ತ ಸಿದ ಆ ಒಂದ ದಿನ ಆಯ್ತ ಅಂದ್ರ ಗುಂಟಿ ಟ್ಯಾ ಎತ್ತಿನ
ಹಾ ಮಳೆ ಬವಣ ಹಾಕ್ಬಿಡತನ ಗೊಬ್ಬರ ಆಯ್ತಿು ಏನ್ ಮಾಡ್ದ
ತೆಳ್ಳಗ ಹೊಡಸಬಿಡು ಆಯ್ತದ ಗೊಬ್ರ ಒಳಗ ಹಾಕಿ ಬಿಡ್ತದ ಒಂದ ಓಮ್ಮೇಲ ನೋಡ ನಿ ದ ಹೆಂಗ ಬರ್ತದಂದ್ರ ಚಿತ್ಪತ್ ಬಂದಂಗ ಬರ್ತದ ನೋದ ಮ್ಯಾಗ
ಹಾ ಮತ್ತ ಬರ್ಬೇಕ ಎಲ್ಲ ಇದಾಗ ಮಳೆಯರಲ ನೀನ ಹೋ ಒಬ್ರ ಎಣ್ಣೆ ಆಯ್ತ ನ ಇನ್ನ ಒಂದ್ ಸಾರನ ಆ ಅದ ಸಚ್ಚ ಸಣ್ಣ
ಹ
ಸಣ್ಣ ನಲಸದ ಇದ್ದ ಉಕಡರಂಗ ರೆಸಾರ್ಟ್ ಸಿಟಿನಿಂದ ಗಳೆ ಹೊಡದ ಗೊಬ್ಬರ ಬಿತ್ತ ಗೊಬ್ಬರ ಹಾಕಿಸಿಂದ ಮ್ಯಾಗ ಗಳೆ ಹೊಡದಬಿಟ್ಟರ ಒಳಗಾಯಿ ಬಿಡುತ್ತಾ ಆಮೇಲ
ಆಯ್ತ ತಂದ ಇಟ್ರ ಏನ್ ಮಾಡ್ತಿ ಈಗ ಮಳಿ ಬರ್ಲಿಗ ಹ ನಮ್ಮ ಕಡೆ ಮಾಡ ಸಾಕಾಯ್ತ್ರಪ್ಪ ನಿನ್ ಕಡಿನ ಹೆಂಗ ಮಾಡದ ನೋಡ ಮಾಡ ಅಂತೂರು ಆಗೈತಿ ಈಗ
ತಗೊಂಡಿದ್ದೆ.
ಎಷ್ಟ
ನಮ್ಮ ಕಡೇ ಅಟ್ಟ ಆಗಿಲ್ಲ ಹದಿನೈದ ಹದಿನೈದ ಚೀಲ್ ತಂದೆ ಸಾಲತ್ತವ ಅವಲ್ಲ ಎಂಟ ಎಕರೆಗ
ಹ ನಂದಲ್ಲೇನಪ್ಪ ಇದ ಈರೇನು ಡಿ ಎಫ್ ಇಲ್ಲ
ನಿನ್ನ ಬಾಲ ಅವನ
ಇಲ್ಲ ನನಗ ಈರೈ ಅದನ ಡಿ ಎಫ್ ಅಂತ್ರೂ ಇಲ್ಲ ಮತ್ತ ಅಂಗತ್ಂದ್ರ ನೋಡ ಮತ್ತೆ ಯಾರ ಒಂದ್ ಕೇಳ ಊರಾಗ ತ್ರ ಯಾರ್ ಪೇಗಿಲ ಓಡಬೇಕ್ ನಾನೇ ಫಸ್ಟ್ ವನ್ ನಾನೇ ಫಸ್ಟ್ ನಂಬರ್ ಹುಟ್ಟಿದವನು ನಾನೇ ಮೊದಲ ಮೈ
ಹೂ
ಏ ಕನ್ ಬೆಳ್ತಾವ್ ಕನ್ ಬೆಳ್ತಾವ್ ನೀನ ಕಮ್ಮಿ ಆಯ್ತ ನೀನ ತೀರ ಎಷ್ಟ ಅಂದ್ರ ಈ ಟೋಟಲ್ ಎಷ್ಟು ಚೀಲ ತಂದಿದ್ದಿ ಹದನೈದ ಚೀಲ ತಂದಿದ್ದಿ ಏನ್ ಅಂದ್ರವ ನೀನ್ ಆ ಇದು ತಂದಿರತಿ ನೀನು ಎಂಟ ಈರೆ ಏಳ್ ಡಿಯ ಏಳ ಇಲ್ಲ ಎಂಟು ಹತ್ತು ಇದು ಗೊತ್ತಿದೆ ನೀನು ಡಿ ಎಫ ತಂದಿರ್ತಿ ಐದು ಇರಾ ತಂದಿರ್ತಿ ನೀನ್ ಹೌದ ಹೌದ ಹಂಗೆ ಅದು ಡಿ ಎಪಿ ಗಿ ಏ ಒಂದಕ್ಕ ಎರಡು ಈರೇ ಹಾಕಿ ಬಿಡಬೇಕು ಚಲೋ ಆಗ್ತದ
ಅದಕ್ಕೆ ಈಗ ಕಡಿಮೆ ಬೆಳ್ತದ ಹೆಂಗ್ ಮಾಡ್ಬೇಕು ಅವನು ಅತ ನಾನ ವರ್ಷ ಸಾಟಿ ಆತ ಬುಡ
ಏನ್ ಇದ ನೀನ್ ಬೆಳಿಗ ಚೊಲೋ ಇರಬೋತ್ ತಗ ನೀ ಸುಮ್ನೆ ಇರು ಹಿಂದಿನ ದಿನದಲ್ಲಿ ಆಗ ಹೋಗುತ್ತೆ ಏನು ಒಂದ್ ಬೆಳೆ ಚೋ ಚೊಲೋ ಇರತ್ತ ಇರ್ತವ ಒಂದ್ ಬೆಳಿ ಕುರ್ಚಿರ್ತವ ಒಂದ್ ಬೆಳಿ ಹೈಟ್ ಲಂಬ ಬೆಳದಂಗ ಬೆಳೆದಿರ್ತವ ಏ ಏ ಪಸ್ಟ್ ಬೆಳಿ ನೋಡ ಹೆಂಗವ ಬೆಳಿ ನೋಡ ಕ್ಯಾಸ್ ಮಾತಾಡ್ಬೇಕಪ್ಪ ಬೆಳಿ ನೋಡ್ಲಾರ ಅದ ಏ ನಾನ್ ಗೊಬ್ಬರು ಉಗಿದೇ ನಾನ್ ಮಸ್ ಕಲ್ಲ ನುಂಗಿದೆ ಅವು ಇದಲ್ಲದ ಸುಮ್ನ ಅವ ಬೆಕ್ಕು ಆ ಬೆಳಿ ತಕ್ಕ ಮಾಡ್ಕೊಂತ ಹೋದ್ರ ನಾವು ಬೆಳಿ ಚಲೋ ಗಿಡಗಳು ಇರ್ತಾವ ಈಗ ನಾವು ಈಗ ಹೆಂಗ ಅದಂದ್ರ ಈಗ ನಂದ ರೋಗ ಬಂದಂತ ತಿಳ್ಕ ಈಗ ನಿನದ ರೋಗ ಇಲ್ಲ ನಾನ್ ಎನ್ನಿ ನೋಡತೀನಿ ಏ ಅವನು ಎನ್ನಿ ನೋಡಿದನಪ್ಪಾ ಈಗ ಎರಡನೇ ಸಲ ಎನ್ನಿ ಹೋಡಿದ ಈಗ ನಾನ್ ಯನಾ ಹೋಡ್ಬೇಕ್ಂತ ಇರ್ತದ್ ನೀನ್ ಮನಸ್ಸಿನ್ಯಾಗ ಈಗ ನಾನ್ ಎದಕ್ಕ ಕುಡಿತಿನಿ ಅಂದ್ರೆ ರೋಗ ಬಂದಿತ್ತು ಹೊಡದೇ ನೀನ್ ಏನ್ಂತಿದಿದೆ ಅವಾಗ ನಂದ ಏನ್ ಎಲ್ಲ ಹ ಸಣ್ಣ ಬಂದಿರ್ತದೆ ಬಿಡಪ್ಪ ಬರನ್ ಬರ್ಲಿ ಬಿಡನ್ ಬಿಡ್ಲಿ ಒಡೆನ್ ಹೊಡತಿವಂತ ಮತ್ತೆ ಆಮೇಲೆ ಏನಂತ ರೋಗ ಬರ್ಲಾರ್ದ ನೀನ್ ರೋಗ ಭರಿಸಿ ಬಿಡತಿ ನೀನ್ ಹಾ ಹಂಗೆ ಅದ ನೋಡ ಅದಿಕ್ಕೆ ಏನ್ ಅಂತೀನಿ ನೋಡ ಫಸ್ಟ್ ಹೊಲಕ್ ಹೋಗ್ಯಾಸ ಮಳಿ ಬರಲಿ ಪಸ್ಟ್ ಗೊಬ್ಬರ ನೇ ಆಗಲಿ ಗೊಬ್ಬರ ಆಗತ್ತನ್ ನೀನ್ ಯಾವ್ದ ಎಕ್ಕಡೆ ಅಳ್ಳಾಡಕಹೋಗಬ್ಯಾಡ್ ಹಾ ಏ ಮತ್ತೆ ಮಳೆ ಬಾಗಸಿಂದ ಎಲ್ಲಾ ನಮ್ಮ ಮನ್ಯಾಗ ಅಂದ್ರ ಏ ಬುಕ್ಕ್ ಬಿತ್ ಬೀಡಪ್ಪ ಅಂತಂದ್ರ ಏ ಬುಕ್ಕಕ್ ಬೇಡ ನೀನ್ ಸೀದ ಒಬ್ಬರ ನನ್ ಕೈಯ್ಯಗ ಕೊಡ್ರರಿ ನಾನ್ ಎಡಾ ಆಳನ್ ಕರ್ಕೊಂದ ಹೋಗಿ ಉಗಿಸಿ ಬಿಡ್ತ ನನ್ ತಂದಗ್ಯಾಸ್ ಉಗಸಿದ ಅಕಡಿ ಉಗಸಿ ಕ್ಯಾಸ ನೋಡ ತಿರಿಗಿ ಮಾಡ್ದ್ರ ಗಳೆ ಹೊಡದ್ರ ಹಂಗೆ ಚಿತ್ತಪತ್ತ ಆಗಿತ್ತ ಅಲ್ಲಿ ಬೇರೆಲ್ಲ ಹರ್ಕೊ ಬಂದಿದ್ದೆ ನೋಡ. ಮಾರಿ ರೋಗ ಇತ್ತು ಬಿಡು ಗಳೇ ಏನ್ ಬುದಿ ಹರಿ ಯೋ ಬೋದಿ ಹರಿ ಹಂಗ್ ಹೊಡೆದು ಬಿಟ್ಟಿದ್ದೆ. ಹ ಅಂದ್ರೆ ಮತ್ತೆ ಅದ ಕಸಗ ಸಗುತ್ತ ಈಗ ಒಂದ್ಸಲ ನೋ ಈಗ ಮಳೆಯಲ್ಲಲ್ಲ ಈ ಪಸ್ ಗಳೆ ಹೊಡಿ ಬೆಳೆ ಹೊಡಿ ಅದ ನೆಲ್ಸಲ್ಲಿ ಎಲ್ಲ ಓ್ತದ ಒಣಿಗ್ ಬಿಡ್ತದ ಅದು
ಹ
ಮಣಿಗ್ ಬಿಡತಲ್ಲ ಇನ್ನೊಂದ್ಸಲ ಮಳಿ ಬಂದಾಗ ಏನ್ ಮಾಡ್ತಿದ್ ಈ ಗಂದ್ರ ಎತ್ತತವಲ್ಲ ಇನ್ನೊ್ಸಲ ಮಳಿ ಬಂದಾಗ ಏನ್ ಮಾಡ್ತಿವಿ ಗೊಬ್ಬರುಗಿಗಳು ಗಬ್ಬರುಗ್ಗ ಇನ್ನೊಂದಸಲ ಹೊಡ್ ಬಿಡ್ ಆಯ್ತ ಏ ಕಸ ಇರಲ್ಲ ಗೊಬ್ಬರ ಕೊಟ್ಟಂಗ್ತತ್ ಗೊಬ್ರ ಒಳಗೆ ಆದದಂಗ್ ತದ ಅಯದು ಎಣ್ಣು ಒಂದು ಉಳಿತ ನೋಡಪ್ಪ
ಹ
ಇಲ್ಲಿಲ್ಲ ನಾನ್ ಅದಕ್ಕೆ ಹೋಗ ನೀ ಇಲ್ಲ ಇದ್ೇನೆ
ಹಾ ಪಡತ್ ಆಮೇಲೆ ಸ್ವಲ್ಪ ಹೊರಪಾದ್ಮೇಾಗ ತಾಳ ಹೊಡ್ರ ಎಣ್ಣೆ ನಡಿದ್ದ ಒ ಸರಿ
ಏ್ಲ್ಲ ಕನ್ಮಿಷನ್ ತಾನೆಪ್ಪೋ ಹವದ ವರ್ಷದ ತ ಎಂಗ ಕನ್ಮಿಷನ್
ಟ್ಯಾಕ್ಟರ್ ಟ್ಯಾಕ್ಟರ್ ಹಸ್ಿದೇನೆ ನ ಗನ್ ಮಿಷಿನ್
ಹೌದಯ ಹಂಗೇನ್ ಎಲ್ತಗ ಕೊಡ್ತನಿ ಹೊಯ್ತ ಅಂತ ನಂದ ಅದ ಈಗ ಎಣ್ಣದ ಹೊಡದನೆೆ ಆಯ್ತ ಅದು ನಿಮ್ ಅದ ಗೊಬ್ಬ್ರ ಕೊಡು ನೀನ್ ಆಡ್ ಇಲ್ಲಲ್ಲ ಹಂಗಾಗಿ ಆಾ ಊರಾಗ ಮಂದಿ ಹೆಂಗ ಅ್ ನೋಡಪ್ಪ ಈಗ ನಾ ಕನ್ಮಿಷನ್ ತಂದ ಅಂತ ಯಾರಿಗ ಒಬ್ಬ್ರಗ ಗೊತ್ತಿಲ್ಲ ನಿನ್ಗೆ ಅಷ್ಟೇ ಗೊತ್ತದಲ್ಲ ನೀ ಏನ್ ಮಾಡ್ತವಿ ನಾನ ಬಾಡಿಗೆ ತಂದು ನನ್ ತಂದಗೆ ಇಲ್ಲೇ ನಮ್ಮ ಕೊಳರ್ಗ್ ಹೋಗಿ ಬಾಡ ತೊ ಮಂದಿ ಇ ಊರ ಹೋಗಿ ಎಷ್ಟ ಅಂತ ಅ ಎಷ್ಟ ಹ ಹೇಳಬೇಕು ನೋಡ ಮಂದಿಾಗಗಲ್ಲ ಅಂದ್ರ ಈ ಬ ಯಾದ ಮನಿ ಬಗ್ಳಾಗ ಇದರು ಏಗ್ ಅನ್ಮಿಷನ್ಂತಂದನ ಅಂತ ಗೊತ್ತಾಯ್ತಂದ್ರ ಏನ್ ಆತದ ಏ ನಾನು ಕೊಡು ನೀನ್ಕ್ ಕೊಡು ಅಂತ ಇದು ಮಾಡ್ತಾವ ಅದ್ರಾಗ ದೊಡ್ಡ ಹದನೈದ್ ಇಪ್ಪತ್ ಸಾವಿರ ರೂಪಾಯಿ ಅವು ಅವು ಆಾ ಮತ್ತೆ ಆ ಮತ್ತೆ
ಹ ತುಟಾ ಗನ್ಮಷ ನನು ಸಂತರ
ಹೌದಪ್ಪ ಹಾ ಎಣ್ಣೆಲ್ಲ ಇದಾಗ ಮತ್ತೆ ಗಾಡಿ ಮ ಕುಂತೀಿನಿ ನೀನ್ ಫೋನ್ ಆಯ್ತಿದಲ್ಲಾ ನಿಂದಿ
ಎಲ್ಲಿ ಎಲ್ಲಿದ್ದು ಗಾಳಿ ಬರಕೂುದದ್ದಲ್ಲ
ಹಾ ಎಲ್ಲಿಗಿಲ್ಲ ಅದೇ ಊಗ್ ಬರಕೆ
ಹ್ಮ್ ಹ್ಮ್ ಎಲ್ಲಿಗೊಂಡಿದ್ದಿ
ಹ್ಮ್್ಮ ಎಿಗೆಲ್ಲ ಇಲ್ಲಿಗೆ ಬನ್ನಿ ನೋಡ
ಅಲ್ಲ ಎಲ್ಲಿಗನ್ ಹೋಗಿದ್ದೇನೆ ಅಂತೆಂತೆ ಎಲ್ಲಿಿಗೆ
ಹೌದು ಮತ್ತೆ ನಾ ಬರ್ತನ್ ತಗ ಬಂದ್ಗಸನ್ ಫೋನ್ ಹಸ್ತನನೆ ಹಗೆ ಸರಿ ಸರಿ ಅದೇ ಆ ಅನ್ಮಿಷನ್ ನಾನ್ ಹೇಳ ಲ್ಲಾ ಅದೇ ಬಾರ್ಯಾರ ಹೆಸರು ಹೇಳಿಗೆಂತ ಹೇಳ ಬಿಡಪ್ಪಾ ಮತ್ತೆ ನನ್ನ ಹೆಸರು ಹೇಳಿದಿ ನೀನು
ಹ
ಹೌದ ಅದು ಸಡನ್ ಆಗಿ ಏನಂತ ಬಾಯಾಗ ಏ ನನ್ ಹೇಳ್ಬಿಡ್ತೀಿಏ ರಾಮಂದ ನೋಡ ಅಂತೇಳ್ಬಿಟ್ಟ ಅ ಮತ್ತೆ ತೈರಾರಾಣ್ತ ಹೆಂಗ
ಕಲಾರಬಡ್
ಸರಿ ತಗಂತಾರೆ ಹೆಗೆ ಹಾ ಹೇಳಲ್ಲ
ಹಾ ಹಾ ಸರಿ ಸರಿ ತಗೊತಾರೆ ಎಲ ಹಾ ಎಳ